ಹ ಹಾಯ್
ಹಲೋ
ನಿಮ್ ಬ್ಯೂಟಿ ಪಾರ್ಲರ್ ಬಗ್ ಗೇ ಒಂಚೂರ್ ಮಾಹಿತಿ ಹೇಳಿ
ಓ ಹೇಳ್ತಿದೀವಿ ನಾವು ಬ್ಯೂಟಿ ಪಾರ್ಲರ್ ಕೋರ್ಸ್ಗೆ ಹೋಗಿದ್ವಿ ನಾಕ್ ತಿಂಗಳು
ಹ್ಮ್
ಚೆನ್ನಾಗಿ ಕಲಿಸಕೊಟ್ರು ಎಲ್ಲ ಬೇಸಿಕ್ ನಾಲೆಡ್ಜ್ ಜಾಸ್ತಿ ಏನಿಲ್ಲ
ಹ್ಮ್
ನೀವು ಮಾಡ್ಸ್ಕೊಂಡಿದ್ದೀರಾ ಏನಾದ್ರು ಪಾರ್ಲರ್ ಅಲ್ಲಿ
ಐಬ್ರೋ ಮಾಡಸ್ಕೊಂಡಿದೀವ್ ನಾವು
ಅಷ್ಟೆ. ವ್ಯಾಕ್ಸು ಫೇಶಿಯಲ್. ವ್ಯಾಕ್ಸು ಫೇಶಿಯಲ್ ಏನಿಲ್ಲ ಮೇಕಪ್ ಮಾಡಿಸಕೊಂಡಲ್ವಾ?
ಇಲ್ಲ ಇಲ್ಲ. ಮಾಡಸ್ಕೊಂಡಿದೀವಿ ನಮ್ಮ್ ಮ್ಯಾರೇಜ್ ಟೈಮ್ ಅಲ್ಲಿ ಮಾಡಸ್ಕೊಂಡಿದೀವಿ.
ಓ ಒವ್ದ್ ಚನ್ನಾಗ್ ಮಾಡಿದ್ರ
ಮಾಡಿದ್ರು ಹಂಗೆ.
ಹಾ ರಿಸೆಪ್ಷನ್ ಮೇಕಪ್ಪಾ?
ಹ್ಮ್
ನಾರ್ಮಲ್ ಇತ್ತ ಇನ್ನು ಬೇಸ್ ಚೆನ್ನಾಗೀ
ನಾರ್ಮಲ್ ಇತ್ತು.
ಹ್ಮ್
ಹ್ಮ್
ನಮ್ ಮೇಡಮ್ ಅಷ್ಟೊಂದ ಏನಿಲ್ಲ ನಾರ್ಮಲ್ಲೇ ಮಾಡ್ಯಾರ
ಹ್ಮ್
ಜಾಸ್ತಿ ಐಬ್ರೋ ಮೇಕಪ್ ಏನ್ ಮಾಡಿಲ್ಲ. ಐ ಮೇಕಪ್ ಏನು ಕಲ್ಸಿಲ್ಲ ಅದಕ್ಕಂದ್ರೆ ಜಾಸ್ತಿ ಪ್ರಾಡಕ್ಟ್ ಬೇಕಂತಂದು. ಹಂಗೆ ಮೇಡಂ ಲೋ ಕ್ವಾಲಿಟಿ ಮೇಕಪ್ ಕಿಟ್ ಇತ್ತು. ಅದರಲ್ಲೇ ತೋರಿಸಿದಾರಷ್ಟೆ.
ಹ್ಮ್ ಹ್ಮ್
ಹ್ಮ್ ವ್ಯಾಕ್ಸು ಮತ್ತೆ ಫೇಶಿಯಲ್ಲು ವ ಮತ್ತು ಹೇರ್ ಹೇರ್ ಕಟ್ಟು.
ಹ್ಮ್
ಐ ಬ್ರೋ ಮತ್ತೆ ಹೆಡ್ ಮಸಾಜ್ ಬಾಡಿ ಮಸಾಜ್
ಹ್ಮ್ ಹ್ಮ್
ಹೇರ್ ಸೆಟ್ಟಿಂಗ್ ಹೇ ಮಾಡೋದು ಹೆಂಗೆ ಅಂತ ಅದು ಮತ್ತೆ ಬೇ ಇದು ಅದ್ರಲ್ಲಿನು ಜಾಸ್ತಿ ಪ್ರೊಸೆಸ್ ಗಳು ಇರ್ತಾವೆಲ್ಲ ಹೇಳ್ ಕೊಟ್ಟಿದಿದ್ದಾರೆ. ಪೇರಿಸಸ್ನ್ತ ಮಾಡಿದ್ದಾರೆ ಫ್ರೀ ಟೈಮ್ ಅಲ್ಲಿ
ಹ್ಮ್ ಹ್ಮ್ ಇವಾಗ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟಿದಾರಲ್ವಾ ಹಲೋ.
ಹಾ ಹಾ ಕೇಳಿಸ್ತಾಯಿದೆ. ಪೀಸ್ ಮಾಡಕ ಬರ್ಬೇಕಲ್ಲ ಕಸ್ಟಮರ್ ನಮ್ಮ ಹತ್ರ ಯಾರು ಕಸ್ಟಮರೇ ಬರ್ತಾ ಇಲ್ಲ. ಕಸ್ಟಮರ್ ಬಂದ್ರೆ ಮಾಡ್ಬೋದು. ಕಸ್ಟಮರ್ ಯಾರು ಬರ್ತ ಅಲ್ಲ ಒಬ್ರು ಅಷ್ಟೇ. ಆಹ್ ಹೇಗೆ ಕಲರ್ ಹಚ್ಕನ ಅಷ್ಟೇ ಬರ್ತಾರೆ ನಮ್ಮ ಆಂಟಿ ಅವ್ರಿಗೆ ಕಲರ್ ಹಚ್ಚೋದು. ನೆಡಿಯದು ಅಷ್ಟೇ.
ಹೌದಾ
ಐದಾರು ಜನಕ್ಕೆ ಹೈಬ್ರೋನು ಮಾಡಿದೀವಿ ಇಲ್ಲಿ ಮಾಡಿದೀವಿ ಇಲ್ಲಿ ಹೇರ್ ಕಟ್ ಮಾಡನೇ. ನಮ್ಮ ಅಕ್ಕನಿಗೆ ಮಾಡಿದ್ದೀನಿ.
ಹ್ಮ್ ಹ್ಮ್ ಹ್ಮ್
ಹ ಮಾಡ್ತಿದೀವಿ ಅಂದ್ರೆ. ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಯಾರೂ ಬರೋದಿಲ್ಲವ ಕಸ್ಟಮರ್ ಸಿಟಿಯಲ್ಲಿದ್ದ್ರರೆ.
ಅಲ್ಲಿ ಇಕ್ಕಿದ್ರೆ ಚೆನ್ನಾಗಿರ್ತದ ಅಂತ ನಾವು ಪಾರ್ಲರ್. ಆದ್ರೂ ಇನ್ನು ಜಾಸ್ತಿ ತಿಳ್ಕೊಂಡು ಇಕ್ಬೇಕಂತ. ಇದು ಬೇಸಿಕ್ ಟಾಲರ್ ಅಷ್ಟೇ ಅಲ್ಲ ಇನ್ನು ಮುಂದೆ ಏ ಬೇಸ್ಟ್ ಚೆನ್ನಾಗಿ ತಿಳ್ಕೊಬೇಕು..
ಹ್ಮ್ ಹ್ಮ್.
ಪ್ಲೇಸ್ ನೋಡಿ ಇಕ್ಬಾಬೇಕಂತ ನಾವು.
ಹ್ಮ್ ಹ್ಮ್.
ಹಲೋ.
ಮುಂದೆ ಏನ್ ಮಾಡ್ಬೇಕ ನೀವು.
ಅದ ಯಾಕಂದ್ರೆಲ್ಲ ಪಾರ್ಲರ್ಲ್ಲ ಕಂಟಿನ್ಯೂ ಮಾಡ್ಬೇಕು ಇನ್ನು.
ಹ್ಮ
ಚೆನ್ನಾಗಿ ಕಲಿಬೇಕು.
ಹ್ಮ್ ಹ್ಮ್.
ಬೇಸಿಕಷ್ಟ ಕಳ್ತಿದ್ವಲ್ಲ ಇನ್ನು ಚೆನ್ನಾಗ್ ಕಲಿಬೇಕು ಅಂದ್ರೆ ಅಮೌಂಟ್ ಬೇಕಲ್ಲ ಅದಕ್ಕೂ..
ಮತ್ ಬೇರೆ ಕಡೆ ಹೋಗ್ಬೇಕಲ್ವಾ ನೀವು ಕಲಿಯೋದಕ್ಕೆ.
ಮತ್ತ ಅಲ್ಲ ಅಮೌಂಟ್ ಬೇಕಲ್ವಾ ಅದಕ್ಕೆ ಸುಮ್ನೆ ಇದವಿ ಅಮೌಂಟ್ ಇಲ್ದಕ್ಕೆ.
ಈಗ ಫ್ರೀ ಎಲ್ಲ ಕಲಿಕರತಾ ಅಲ್ವಾ ನಿಮ್ಮನ್ನ.
ಫ್ರೀ ಇಲ್ಲ ಫ್ರೀ ಕೋರ್ಸಸ್ ಮುಗೀತು ಇವಾಗ ಅಮೌಂಟ್.
ಹ್ಮ್ ಹ್ಮ. ಬೇರೆ ಬೇರೆ ಕ್ಲಾಸಸ್.
ಬೇರೆ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಎಲ್ಲಾ ಎಲ್ಲ ಆಡ್ರೌಂಡ್ ಎಲ್ಲ ಮುಗ್ದಿದೆ ನಮಗೆ.
ಹ್ಮ್ ಹ್ಮ್. ನಿಮ್ ಕಸ್ಟಮರ್ ಎಲ್ಲ ಇವಾಗ ಇವಾಗ ನೀವು ಐಬ್ರೋ ಮಾಡ. ಮಾಡಿದೀರಲ್ವಾ. ಅವ್ರಲ್ಲ ಏನೇನೆಲ್ಲಾ ಕಮೆಂಟ್ಸ್ ನಿಮಗ್ ಹೇಳಿದ್ರು.
ಏನು ಕಮೆಂಟ್ಸ್ ಹೇಳಿಲ್ಲ ಅವರು ಏನು ಶೇಪ್ ಅದೇ. ಅಂದ್ರೆ ಅವ್ರರು ಶೇಪ್ ಅದೇ ಇರ್ತವು ಎಕ್ಸ್ಟ್ರಾ ಬಂದರರು ಅಷ್ಟೇ ತಗ್ದಿದೀವಿ ನಾವು ಅಷ್ಟೇ.
ಹೌದಾ.
ಹಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಇರೋ ಹೇರ್ಸ್ ಅಷ್ಟೇ ತಗ್ದಿದ್ವಿ.
ಹ್ಮ್.
ನೀವು ಮಾಡ್ಸ್ಕೊಳಲ್ಲವಾ ಮಂತ್ಲಿ ಮಂತ್ಲಿ.
ಇಲ್ಲ ಇಲ್ಲ ನಾವ್ ಮಾಡ್ಸ್ಕಾಣಲ್ಲ ಯಾವ್ದಾದ್ರ ಫಂಕ್ಷನ್ ಇದ್ದಾಗ ಅಷ್ಟೆ ಮಾಡ್ಸ್ಕಾಣದು.
ನಮ್ಮ ಹತ್ರ ಒಂದ್ಸತಿ ಮಾಡ್ಸ್ಕರ್ರಿ ಮಾಡ್ತೀವಿ ನಾವು.
ಹ್ಮ್ ಮಾಡಿಸಿಕೊಳೋಣ ಅಂತ ಕರೆಕ್ಟ್ ಆಗಿ ಕಲ್ಕಂಡ್ ಬರ್ರಿ.
ಕರೆಕ್ಟ್ ಆಗ ಯಾಕೆ ಪರ್ಫೆಕ್ಟ್ ಹಾಗ ಕಲ್ತಿವಿ.
ಶೇಫ್ ಗೀತೆ ಎಲ್ಲ ಚೆನ್ನಾಗ ತೆಗಿಯಂಗ ಮಾಡ್ಕೊಂಬರಿ. ಆ ಆಮೇಲೆ ಬಂದ್ ಮಾಡಸ್ಕಂತೀನೀ ನಾನ್ ಪಾರ್ಲರ್ ಇವಾಗ ನಾ ನಿಮ್ಮ. ನಿಮಮ್ಮ್ನ ಕರದು ಮಾಡ್ಸ್ಕೊಂಡದ ಆಗದಲ್ವಾ ನಾನೇ ಪಾರ್ಲರ್ ಇಡ್ರ ಒಂದು ನಾನೇ ಬಂದ ನಾನು ನಾನು ನಮ್ ಕಡೆಯಿಂದ ಇದ. ಇದಾರೆ ಮಾಡಾರ್ಸ್ಕೊಂಡಾರ್ರ ಅವ್ರನ್ ಕರ್ಕೊಂಡ ಬಂದ್ ಮಾಡಿಸ್ಕೊಂತೀವಿ.
ನಿಮ್ ಕಡೆಯರು ಇದ್ದಾರೆ.
ಹ್ಮ
ಅವರು ಮದ್ ಮಾಡ್ಯಾರ ನಿಮಗೆ ಹಕಾದ್ರೆ ಮಾಡಿಲ್ಲ ಅವ.
ಎಲ್ಲಾ
ಹ್ಮ ಮತ್ತ ಇನ್ ಹೆಂಗ್ ಮಾಡ್ಸ್ಕಂತರಿ.
ಪಾರ್ಲರ್ ನೀವು ಪಾರ್ಲರ್ ಓಪನ್ ಮಾಡ್ತೀರಲ್ವಾ. ಅದ ಅವಾಗ ಮಾಡ್ಸ್ಕಂತೀವಿ ನಿಮ್ಮ ಹತ್ರನೇ ಮಾಡ್ಸ್ಕೊಂತ ತಗಳ್ರಿ.
ಅಲ್ಲಿ ತನ್ಕ ಮಾಡ್ಸ್ಕನಲ್ಲ ಅಂತ.
ಹ್ಮ್ ಹ್ಮ್ ಅಲ್ಲಿ ತನ್ಕಾ ಮಾಡ್ಸ್ಕೊಂಡಲ್ ನಾವು
ಹ್ಮ್ ಮತ್ತೆ ಫೇಸ್ಲ್ಲಿ ಪಿಂಪಲ್ಸ್ ಎಲ್ಲ ಇದ್ರರು ಫೇಶಲ್ ಗಿಶಲ್ ಏನ್ ಮಾಡ. ನೀವು
ಹ್ಮ್ ಹ್ಮ್ ಇಲ್ಲ ಇಲ್ಲ. ಅದ ಹ್ಮ್. ಕೆಲವೊಬ್ರಿಗೆ ಅವೆಲ್ಲ ಚೆನ್ನಾಗ ಸೆಟ್ ಆಗ್ತವು ಕೆಲವೊಬ್ರಿಗೆ ಸೆಟ್ ಆಗಲ್ಲ.
ಹಾ.
ಹಾ ಅದಿಕ್ಕೆ.
ಒಂದ್ಸತಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ರಿಸಲ್ಟ್ ಬರುತ್ತೆ ಫೇಶಿಯಲ್ ಮಾಡಸ್ಕೊಂಡ್ರೆ ಫೇೇಶಲ್ಲಿ ಗ್ಲೋ ಬರುತ್ತೆ.
ಬೇಡ ಬೇಡ ಬೇಡ.
ಹಾ ನಿಮ್ಮ್ ಅಭಿಪ್ರಾಯ ನಿಮ್ ಇಷ್ಟ.
ಹ್ಮ್ ನಮಿಷ್ಟ. ಬಿಡ್ರಿ ಪಾರ್ಲರ್ ಅವಾಗ ಬಂದು ಎಲ್ಲಾ ನಾನೇ ಮಾಡ್ಸ್ಕಂತೀನಿ.
ಹಾ ಓಕೆ ಓಕೆ ನಾವ್ ಇಡ್ತೇವ್ರಿ.
ಹ್ಮ್ ನಾನು. ಹಾಗೆ ಸಜೆಸ್ಟ್ ಮಾಡ್ತನೀ ತಗಳ್ರಿ ಎಲ್ಲಾದ್ರು ಪಾರ್ಲರ್ ಬಗ್ಗೆ. ಹೇಳ್ತೀನಿ.
ಹಾ, ಹೇಳ್ರಿ ಸ್ವಲ್ಪ ಹಾ ಆಯ್ತ್ರಿ.
ಹ್ಮ್,
ಹ
ಹಾ,
ಏನಂತ ಹೇಳ್ಬೇಕು ಅಂತ ಅನ್ಕೊಂಡಿದರಿ. ನಿಮ್ಮತ್ತಿಏನಂದ್ರು ಕೇಳ್ರಿ ಹ್ಮ್.
ಹ್ಮ್, ನಮ್ಮತ್ತೆ ಎಡ್ ಮಸಾಜ್ ಯಾವಾಗ್ ಮಾಡ್ತೀರಾ ನೀವು ಬಂದು?.
ಎಡ್ಮೆಸಾಸ್ ಮಾಡ್ಬೇ
ಹ್ಮ, ಒಂದ್ ಟೈಮ್, ಎರಡ್ ಟೈಮ್ ಮಾಡಸ್ಕೊಂಡಿದೀವಿ.
ಹಾ, ಬರ್ತೀವಿ ಹೇಳ್ರಿ ನೀವ್ ಫಸ್ಟ್ ಅಮೌಂಟ್ ಪೇ ಮಾಡ್ರಿ ಮಾಡ್ರಿ ಬರ್ತ
ಅನ ಆಮೇಲೆ ನೆಷ್ಟ್ ನೋಡ್ತಣನಂತೆ ಈಗ ಅದನ್ನ ಸಾಲದ ಬುಕ್ ಬುಕ್ಕದಾಗ ಬರ್ಕಳ್ರಿ ಆ ಆಮೇಲ್ ಬೇಕಾದ್ರೆ ನಾನ್ ಪೇಮಾಡ್ತೀನಿ. ಬುಕ್ ನನ್ ಕೊಡ್ತೀನ್ತಗಳ್ರಿ ನಂದ ಅಲ್ ಮತ್ ಸಾಲ ಇವಾಗಿರೋದ. ನಿಮ್ಮೆ ಅದಕ್ಕೆ
ಬಡ್ಡಿ ಬಡ್ಡಿ ಸಮೇತ ಮಾಡ್ತೇವಿ ನೋಡ್ರಿ ನಾವು.
ಅಯ್ ಹಂಗ್ಯಾಕ ಮಾಡಂತ್ರಿ ಹಂಗೆ ಮಾಡ್ರಿ.
ಹ್ಮ್,
ಅದಕ್ಕೆ ಆಗ್ಬಿಡ್ಲ ಹೆಡ್ ಮಸಾಜಿಗೆ ಐಬ್ರೋಗೆ ಅದ ಬುಕ್ ಅದಕ್ಕೆ ಆಗ್ಬಿಡ್ಲಿ.
ಹಾ ರೀ ಆತ್ ಹೇಳ್ರಿ ನಿಮ್ ಹತ್ರ ಜಾಸ್ತಿ ಇದ್ದಂಗದಾವ್ರೀ ಅಮೌಂಟ್.
ಹ ಹ ಜಾಸ್ತಿ ಇದಿದ್ರ ಸಾಲ ಮಾಡ್ತೀದಿಲ್ರಿನಾವು. ಎಟು ಮಸಾಜಿಗೆ ಆಾಗಿಿ
ಮತ್ತೆ ಯಾರದಾರ ಕರ್ಕೊಂಬಾ ಎಡ್ ಮಸಾಜ್ ಮಾಡ್ತೀವಿ.
ಅಯ್ ಇಲ್ ಒಬ್ರು ಅದಾರಿ ಕೂದಲ ಕಟ್ ಮಾಡ್ಸ್ಕಬೇಕು ಕೂದಲ ಕಟ್ ಮಾಡ್ಸಕಬೇಕ. ಕಂದು ಒಂದ್ ಹುಡುಗಿ ಆ ತುರುಬ ಕಟ್ಗಗಂದ ಹಂಗ ಐತ್ರಿ. ಇವತ್ ಸಂಡೆ ಮಾಡಸ್ಕೊಬೇಕಂತ ಬಂದಿದ್ದ. ್ರು ಅವ್ರ ಅದಕ್ಕೆ ನಿಮೆ ನಿಮ್ಮಹೆಸರಹೇಳಿ ಸಜೆಸ್ಟ್ ಮಾಡಿದೀನ ಅಲ್ ಹೋಗ್ರಿ ಅಂತ.
ಸ್ವಲ್ಪ ಬರ ಕೇಳ್ರಿ ಕಟ್ ಮಾಡಿ ಸರಿಗೆ.
ಹ್ಮ, ಹಂಗೆ ಮಾಡಂತ ಹೇಳ್ರಿ ಕ್ಲೀನ್ ಆಗ ಕಟ್ ಮಾಡ್ರಿ. ಹೇರೆಲ್ಲಾಹೇರ್ಲಾಸ್ ಆಗ್ತದವಂತವ್ರು.
ಹೌದೇನ್ ರಿ ಅವರು ಯಾವ ಶಾಂಪು ಯಾವ ಶಾಂಪೂ ಯೂಸ್ ಮಾಡ್ತಾರೀ ಅವರು.
ಅವ್ರ ಲೋಕಲ್ ಶಾಂಪು ಯೂಸ್ ಮಾಡ್ತಾರ್ರೀ.
ಲೋಕಲ್ ಶಾಂಪು ಎಲ್ಲ ಯೂಸ್ ಮಾಡ್ಬಾರ್ದುರೀ ಅದ್ರಾಗೆಲ್ಲಾ ಜಾಸ್ತಿ ಕೆಮಿಕಲ್ ಇರ್ತಾವ ಅವೆಲ್ಲಾ ಯೂಸ್ ಮಾಡ್ಬಾರ್ದಿ.
ಅದಕ್ಕೆ ನಿಮ್ ಕಡೆಯಿಂದ ಕರ್ಕೊಂಡ್ ಬಂದು ಯಾವ ಶ್ಯಾಂಪೂ ಬೇಕು ಯಾವ್ದು? ಏ ಹೇರ್ ಆಯಿಲ್ ಬೇಕ ಅಂತ ಕೇಳಿ ಸಜೆಸ್ಟ್ ಮಾಡ್ಕೊಂಡು. ಕರ್ಕೊಂಡ್ ಬರ್ತಿದ್ನಾ ಹೇಳ್ರಿ.
ಹಾ ಕರ್ಕೊಂಬರ್ರಿ ಮತ್ತೆ ಮತ್ತೆ ಏನಗ್ಬೇಕಾಗಿತ್ತ. ರಿ ಮತ್ತ ಏನ್ ಮಾಡ್ಬೇಕು ಪೆಡಿಕ್ಯೂರ್ ಮೆಡಿಕ್ಯೂರ್.
ಪೆಡಿಕ್ಯೂರ್ ಮೆಡಿಕ್ಯೂರ್ ಅಂದ್ರ ಏನ್ರೀ.
ರಿ ಹಸ್ತ ಹಲಂಕಾರ. ಪಾದ ಮತ್ತೆ ಕೈ ಹಲಂಕಾರ ಅಂತ ಇರ್ತವ್ರಿ. ಅವರಿ ಪೆಡಿಕ್ಯೂರ್ ಮೆಡಿಕ್ಯೂರ್ ಅಂದ್ರ.
ಹೂ ನನ್ನ ದಣಪರ್ ಕರದೋಳಕ್ಕೆಲ್ಲ ಹೋಗ್ಬಿಡ್ತಟ್ಟೇನೆ ಏನ್ರಿ. ಬಸ್ಸ.
ಹುನ್ರಿ ಚೆನ್ನಗ ಮಾಡ್ತತಿವ್ರಿ ಈಗ ಮಸಾಜ ಸೇಲ್ಸ್ ಎಲ್ಲಾ ಮಾಡ್ತೀವಿ.
ಹೌದ ಏನ್ರೀ.
ಹುನ್ರಿ. ಏನ ಆಗಿದೀ ರಿ ನಿಮ್ಮ ಊರಲ್ಲಿ?
ಬೆಸ್ಟ್ ರೀ.
ಬೆಸ್ಟ್ ಏನ್ರಿ ಏನಾಯ್ತ.
ಹುನ್ರಿ ಫ್ಯಾಕ್ಟರಿ ಧೂಳರೀ. ಬರವಲ್ಲದ.
ಆ ಫ್ಯಾಕ್ಟರಿ ಒಂದ್ ಬಾಂಬ್ ಹಾಕ್ಬಿಡ್ರಿ.
ಆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋನ ರೀ ಬೈ ಟೇಕ್ ಕೇರ್ ರೀ.
ಓಕೆ ರೀ.
ಹಾ ಅನ್ನಲ ಈಗ.